ಹಲೋ ಅಲ್ಲ ರಾಮರ ಅಲಮ್ಮಳ ಹ ಏನ್ ಮಾಡತರಿ ಆರಾಮ ಅಲ್ಲ ಆರಾಮಂದರಲ್ಲ
ದೇವಾ
ಕೆಳ್ಸತಿಲ್ರಿ ಆ ಕೆಳ್ಸತಿ ನೋಡ್ರಿ ಹಲೋ್ರೀ ಏನ್ ನೋಡ ್ರ
ಹಾ ಈ ಕೆಸುತ್ತೆ ಹ್ಮ್ ನಾ ಕೂತಿದ್ದೀನಿ ನೀ ಮಾಡ ಹ ಹಾ ಆಯ್ತ್ರಿೀ ನಂದು ಹೆಂಗ ನಿಮ ಏನ್ ಮಾಡಿದ್ರಿ
ನಾವು ಬಿರಿಯಾನಿ ಚಂದ ಬಂದಿರಿ
ಬಿರಯಾನಿ
ಹಾ ರೀ
ಯಾರ್ ತನಿದ್ರು
ಇಲ್ರರಿ ನಾವೇ ಹೊರಗೂ ಇದ್ದೀರಿ ಊಟಕ್ಕೆ ಅತ್ತ ಸ್ವಲ್ಪ ಸ್ಪೆಷಲಿ
ಯಾರದ್ರ ಹುಟ್ಟು ಹಬ್ಬ ಆಯತ ತ್ತನು
ಹಾ ಅ ಬರ್ತಡಡೆ ಇತ್ರಿ ಬರ್ ಒತ್ತಡೆ ಹುಟ್ಟ ಹಬ್ಬ ಮಾಡ್ಕಂದು ಅವರು ನಮ್ಗ್ ಪಾರ್ಟಿ ಕೊಡ್ಸಿದೆ
ಯಾರ ಇತ್ತು
ನಮ್ಮ್ ಫ್ರೆಂಡ್ಿಂದ ಇತ್ರ ಹಿಗೆ
ಹೌದಾ ಯಾರಾರುೋಗಿದ್ರಿ
ನಾನು ಸಿದ್ಧಾರ್ಥ ಮತ್ತ ಮಂಜು ಸರ್ ಹೋಗಿದ್ದೀರಿ
ನೀವೇನ್ ಮಾಡಿದೀರ ಊಟ
ನಮ್ದು ಉಪ್ಪಲ್ಲ ಇದು ಅ
ಹೌದ್ರೀ ನೀವು ಮತ್ತೆ ಊಟ ಚೆನ್ನಾಗ್ ಕೊಡ್ತಾರ ಏನ್ರೀ ಊಟ ಬಾಳ ವೇಸ್ಟ್ ಮಾಡ್ತಾರ ಅಂತಾರೀ ಹಷ್ಟಲ್ದಾಗ
ಏ ಹಾ ಮಾಡ್ತಾರೆ ಅದ್ರೊರಗೂ ಆರ ಇಷ್ಟ ಆಗ್ ಬಿಡತ್
ಹೌದ್ರೀ ಜಾಸ್ತಿ ವೇಸ್ಟ್ ಮಾಡ್ತರಿ ಆ ಬಾಳ ವೇಸ್ಟ್ ಮಾಡಬ್ಯಾದ್ರಿ ಅದನ್ನ ಎಲ್ಲಾ ಎಷ್ಟೋ ಜನಕ್ ಬಾಳ್ ಊಟಾ ಸೀಗಲ್ದ
ಎಷ್ಟೋ ಜನಕ ಊಟ್ ಸಿಗೋಲ್ ರಿ ಎಲ್ಲಿ
ಹ ಹೌ
ಹಂಗಾಗಿ ಊಟನ ಜಾಸ್ತಿ ವೆ ವೇಸ್ಟ್ ಮಾಡ್ಬಾರ್ದ್ರಿ ಅದನ್ನ ಚೆಲ್ಲಬಾರ್ದ್ರಿ ನೀವ್ ಹೇಳ್ಬೇಕ್ರಿ ಮತ್ತ
ಚಿಯೇ ಮಾಡಿದ್ರ ಜಾಸ್ತಿ ಮಂದಿ ಉಂತಾರಾ ಅದಕ್ಕ ಇವ್ರು ಜಾಸ್ತಿ ಈಗ ಕಿರಾಣಿ ಎಲ್ಲ ಜಾಸ್ತಿ ಹೋಗುತ್ತಾ ಅದಕ್ ಸ್ವಲ್ಪ ಹೊ ಕಮ್ಮಿ ಹಾಕದು ಉಪ್ಪ ಕಮ್ಮಿ ಹಾಕದ ಖಾರ ಕಮ್ಮಿ ಆಕದ ಮಾಡ್ಬಿಟ್ರ ಹುಡುಗುರ ಎಲ್ಲಾ ಸ್ವಲ್ಪ ತಿಂತಾರ ಮತ್ತ ಉಳಿತದ ಉಳಿತದ ಅನ್ನದ ಆ ಕೆಲ್ಸ ಮಾಡ್ತಾರ ಅವ್ರು
ಹೌದ್ರಿ ಸ್ವಲ್ಪ ನೋಡ್ಕಂದ್ ಆಕ ಹಾಕಳಾಕ್ ಆಗನ ಆಮೇಲ ಇನೊಂದ್ ಸರಿ ಹಾಕಳಕ್ ನಡೀತಾದ್ರಿ ಮೊದಲ ಸ್ವಲ್ಪ ಎಸ್ಟ ಉಂತ್ಯೋ ಅಷ್ಟ ಹಾಕ್ಯಬೇಕ್ರಿ ಬೇಕಾದೋರ್ ಆಮೇಲ ಹಾಕೋಬೆಕ್ ಅಂದ್ಪಲೆ
ನಾವು ಮತ್ತೆ ಆ ಉಳದ್ರಲ್ಲ ನಾವ್ ಮಡ್ಕಾಳ್ಗಿಲ್ಲ
ಹಾ ರೀ ಆ ರೆ ಅದಾವ ನೋಡ್ರಿ ಎಲ್ಲಾ ಏ ಆಕಡೆಲ್ಲಾ ಬೆಂಗಳೂರ್ ಸಿಟಿ ಟಿ ಪಾವನ್ಬ್ಯಾಕ್ ಹೋರಿ ಊನ್ನಾಕ ಊಟ ಇಲ್ರಿ ಎಷ್ಟೋ ಜನಕ್ಕ ಬೀದಿ ಬೀದಿ ಅರ
ಹಾ ಜಗ್ಗ ಮಂದಿ
ಒಂದ್ ಹೊತ್ ಒಂದ್ ಹೊತ್ತಿನ ಊಟಕ್ಕೋಸ್ಕರ ಪರದಾಡ್ತಾರೀ ಎಲ್ಲಾ ಜನಾ
ಇವ್ರೆಲ್ಲಾ ಜಗ್ಗ್ ಚಾಲ್ಯಾಡ್ತರ ಎಲ್ಲಾ ಮಾಡ್ತಾರ ಇವ್ರೊಬ್ರು
ಹ್ಮ ಮತ್ತೆ ಮಳಿ ಆಗಿಲ್ಲ ಏನ್ರಿ
ಮಳಿ ಏನ್ ಆಗಲ್ರಿ ಈಗ ಇನ್ನೊಂದ ಎರಡ್ ದಿಂದಾಗ ಆಗ್ಬೋದು ಅಗರ್ ಹಂಗ್ ಅನ್ಸತೆ ಅದ ನಮಗೂ ಅದ ಮಳಿ ಬಂತಂದ್ರೆ ನಮ್ಗ ಉಪಯೋಗ ಜಾಸ್ತಿ ಆಗತ್ತ ನಮ್ಮ್ ಕೃಷಿ ಮಾವಿದ್ಯಾಲಯ ಹುಡುಗುರಗೆ ಎದಕಂದ್ರೆ ಹುಳ ಊಡುಗಿ ಹಿಡಿಬೇಕ್ ಒಂದ್ ಐವತ್ತ ಐವತ್ತ ಹಿಡ್ಯಾಕ್ ಹೋದ್ರ ಸಿಕ್ತಾವ ಮಳಿ ಬಂದ್ರೆ ಇಲಕ ಸಿಗದಿಲ್ಲ
ಅವು ಹೌದ್ರಿ ನೋಡ್ರಿ ಅವು ಎಂತಾ
ಹಾ ಅದೇ ಅದ ಕ್ಕ ಬೇಕ್ ಈಗ ಮತ್ತ
ಆ ಉಳದ ಒಳಗೆ ನಾನಾ ರೀತಿ ಜಾತಿಗಳು ಏ ಅವು ಬೇರೆ ಬೇರೆ ಬೇರೆ ತರ ಹುಳ ನಡಿಬೇಕ್ರಿ ಅವಕ ಐದ್ ಮಾರ್ಕ್ಸ್ ಆದರಿ ಅವಕ
ಐದ ಮಾರ್ಕಸಲ್ಯ ಗ ಒಟ್ಟ ಎದಕ್ಕ ಆದ್ರು ಮತ್ತ ಹಿಡಲೇಬೇಕ್ ಹಂಗಾರ ನಾವವು ಅದಕ್ ಹಿಡಿಯಕ ಮಾಡ್ಕೊಂತೀವಿ
ಇದು ಕೀಟಶಾಸ್ತ್ರ ಎದ್ರ ಬಗ್ಗೆ ಐತ್ ಅದು ಎದಕ್ಕೆ ಉಪಯೋಗ ಆಗುತ್ತರಿ ನಮ್ ಹ ಇದಿದ್ರ ಈ ವ್ಯವಸಾಯ ಅನ್ನೋ ನಮ ಕೋರ್ಸ್ ಓಳಗ
ಇದ್ರಾಗ ಎದಕಂದ್ರ ನಾ ಈಗ ಒಂದ್ ಹುಳ ಇತಂದ್ರೆ ಆ ಒಂದ್ ಗಿಡಕ ಯಾವ ಹುಳ ಕಡಿತೈತಿ ಯಾದಕ ಕಡಿದೈತಿ ಅದನ ಯಾವ ಹ ವಿಷಾರ ಬಿಳತ
ಅದೇ ರೀ ಯಾವ್ದ ಅದೇ ಯಾವಾಗ ಹಾಳಾಗುತ್ತೆ ಅಂದ್ರೆ ಗಿಡನಾಕ ಇಷ್ಟ ಮಾಡ್ತನ್್ರೆ ರೋಗಗಳು ಬರ್ತ ಯ ಯಾವ ರೀತಿ ರೋಗ ಉಂಟು ಮಾಡ್ತಾವ ಅಂತ ಕೀಟಗಳು ಅದ್ರ ಬಗ್ಗೆ ಹೋಗದ್ಬೇಕನ್್ರೆ
ಅದ್ರಾಗ ಅದ್ರಲ್ಲಿ ಒಂದ ಒಂದ ಇ್ು ಹುಳಾಯಿ ಮಾಡ್ತೋ ನಮ್ಗ ಉಪಯೋಗದ ಸೂ ಉಪಯೋಗ ಇಲ್ಲ ಅದು ಒಂದು ನಮ್ಮ್ ಹಾನಿಿಂದ ಜಾಸ್ತಿ ಮಾಡ್ತಾ ಹೌದವು
ಹೌದು ರೀ
ಅದ್ರಂದ ಬ ಕಲ್ತ ನಾವು
ಏನ್ ಮಾಡು್ರರಿ ಅದಕ್ಕೆ ಕರೆಕ್ಟ್ ಹಓದಬೇಕಕ್್ರರಿ ಅದ ನಾ ಚೆಂದಾಗ ಅಂದ್ರ ಎಸ ಮಾಡಗ ನೋಡ್ರಿ ಯಾವ್ದಾದ್ರು ಔಷೀದಿ ಕಂಡು ಹಿಡಬೇಕಂದ್ರ ಅದ್ರ ಬಗ್ಗೆ ಚೆನ್ನಾಗಾಗಿ ಓದಿರ್ಬೇಕ್ರಿ ಕೀಟಕಸ್ತ್ರ ಬಗ್ಗೆ ಅಂದ್ರೆ ಅದು ಯಾವ್ಯಾವ ರೀತಿ ರೋಗ ಉಂಟಾ ಮಾಡುತ್ತ ಕೆಡ್ದ್ ಒಳಗ ಅಂತ ಗೊತ್ತಾಗತ್ೆ ಮೊದಲುದ ಕಲ್ತ್ೆ ನಮ್ಗೆ ರೈತರಿ ಬಗ್ಗೆ ರೈತರಿ ಸಲಹೆ ಮಾಡಕ್ ಬರ್ತ್ರಿ
ಮತ್ತೆ ಮತ್ತೆ ಹ
ಮತ್ತೆ ಮತ್ತೆ
ಬಕನರ್
ಹ ಹಂಗ ಮಳಿ ಹೊಟ್ಟ ಮುಂಗಾರ ಮೇ ಕೈ ಕೊಟ್ಬಿಟ ನೋಡ್ರಿ ಈ ಕಡೆ ಏನ್ ಮಾಡತ್್ರೀ ರೈತರೆಲ್ಲಾ ಪರದಾಡತಾರ
ಬರಗಾಲ ಬರದ ಎ
ಇವತ್ತಾರ ಬಿಡ್ರ ಹಗೆ ಮ ಏನ್ ಮಾಡ್ತರಿ ಹಂಗೇನ್ ನೋಡ್ರಿ ಮಳೆ ಎರ್ಲ್ಲ ಸಂಬಂಧ ರೈತರುಾಳ ಬಿ ಹತ್ತಿದ್ದಲ್ಲ ಒಳ್ಳೆ ಒಳ್ಳೆ ಹೊರಗಾಗುತ್ತಾರೆ ಮತ್ತೆ ಹಲೋ ಹ್ಮ ಮತ್ ನಡ ಕಿದ್ದಲ್ ಬರಿಸ ನಾವು ಹತ್ತಿ ಬಿತ್ತಿದ್ದೀವಿ್ರೀ ಮತ್ ಹತ್ತಿ ಬಿತ್ತೇವ್ರೀ
ಹಾ
ಮತ್ತೆ ಮೆನ್ಸಿಂಗ ಕ ಅಗಿ ಹಾಕ್ಯವ್ರಿ ಅ ಮೆಣಸನ್ಕಾಯಿ ಮಾಡ್ತವ್ರಿ ಮತ್ತೆ
ಅಯೇ ಜಾಸ್ತಿ ಬರ್ತದ ಹ್ಮ
ಹಾ ಇಷ್ಟು ಬಿ ಸರಿ ಒಂದ್ ಆರು ಎಕರೆ ಐತ್ರಿವಲ್ಲಾ ನಮ್ಮದು
ಹ ಯಕಂದ್ರೆ ಸ್ಲ್ ಜಲ್ದಿ ಬರುತ್ತಾ ಜಲ್ದ ಬರುತ್ತ ಅದನ್ನ ನೀವು ಉಯೋಗ ಮಾಡ್ ಮಂತ್ರವ್ರು ಎಲ್ಲ
ಹ ಬೆ ಬೆಳೆ ಜಲ್ದಿ ಬರ್ತ ಜಾಸ್ತಿ ಬರ್ತದ ಚೆನ್ನಾಗ್ ಬರ್ತಂತ ಅವ್ರು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಆಗ್ತಾರ ಅದ್ರಂದ ಮಲ್ಲೆಲ್ಲ ಹಾಳ ಆಾಗತದ್ರ ಫಲವತ್ತಾದ ಮಣ್ಣು ಸಾಲತ್ತ ಇ ಆಗದೆ ಜಾಸ್ತಿ ಸಾವಯವ ಸಾವಯವ ದೊಬ್ಬ್ರ ಆಾಪಕ್ರ ಇಲ್ಲ
ಹ್ಮ ಅದ್ರ ಅದ್ರ ರೇಟ್ ಜಾಸ್ತಿ ಬರಲ್ಲ
ಯಾವದ ಅ ರೇಟ್ ಬರಲ್ ಬಿಡ್ರಿ ಆದ್ರ ಮೊದ್ಲ ಭೂಮಿ ಎದ ಕಾಪಾಡಿಕಬೇಕಡೆ ನಾವು
ಕೊಡ್ಬೇಕು ಅದನ್ನ ನಾನನ್ ಮಾಡ್ತೀನಿ ನೀವ್ ಮಾಡ್ತೀರಿ ಉಳದರೆ ಎಲ್ಲ ಮಾಡತ್ೇ ಅದೆಲ್ಲ
ನಾನ್ ಮಾಡೋಡ ಕುರಿ ಯಾರ್ ಅಗ್ರಿಕಲ್ಚರ್ ಮ ನಾವು ವ್ಯವಸಾಯಲ್ಲಿ ಮಾಡ ಮೆ ಬಂದಿರ್ತೇವಲ್ಲಾ ನಾವವು ಹೋಗ್ಬೇಕೀರಿ ಅದು ಉದಿರ್ತೀರಿ ರೈತರಲ್ಲಾ ಕಲ ಕೊಡ್ಬೇಕ್ರೀ ಹೆಂಗ್ ಮಾಡ್ಬೇಕ ಏನಂತ ಜಾಸ್ತಿ ಸಾವಯವ ಗೊಬ್ಬರ ಹಾಕ್ರಿ ಮತ್ತೆ ತಿಪ್ಪೆ ಗೊಬ್ಬರ ಅದನ್ ಜಾಸ್ತಿ ಹಾಕ್ ಅ ಹೇಳ್ಬೇಕ ಅದಿಗೆ ಮತ್ತೆ ರಾಸಾಯನಿಕ ಗೊಬ್ಬರ ಅನ್ನ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕ್ರೀ ಮತ್ತ ಮಣ್ಣಿನ ಪರಿಶ ಪರಿಶೀಲನೆ ಮಾಡಕ್್ರ ಬಣ್ಣನ ಬಣ್ಣನ ಪರಿಶೀಲನೆ ಮಾಡಿದ್ರೆ ನಮ್ ಗೊತ್ತಾಗುತ್ತೆರಿ ಅದ್ರೊಳಗೆ ಯಾವ್ಯಾವ ಆ ಪೋಷಕಾಂಶಗಳು ಹೆಚ್ಚಗ ಇರ್ತದೆ್ರ ನೈಟ್ರೋಜನ್ ಆ ಮತ್ತೆ ಮ್ಯಾಗನೀಷಿಯಂ ಕ್ಯಾಲ್ಸಿಯಂ ಅಂತ ಇ
ಹಾ ಅದನ್ನ ನಾವವು ಹೇಳ್ ಯಾರ ಯಾರು ಬಂದ ಮಾಡ್ಸೋದಿಲ್ಲ ಮಾಡ್ಸಿದ್ರು ಅದ ಒಂದೊಂದ್ ಕಡೆ ಇ ಇದ ಶುಲ್ಕ ಕೇಳ್ತಾರ ಒಂದ್ಸಲ ಕೇಳದಿಲ್ಲ ಒಂದ್ ಕಡೆ ಅದಕ್ಕ ಇವ್ರು ಮಾಡ್ಸೋದಿಲ್ಲ ಯಾರು ರೈತರು
ಅದ ರೀ ಅವ್ರಂತ ಹೇಳಲ್ರರಿ ನಾವವು ನೀವರಲ್ಲ ರೈತ್ರಿಗೆ ಆದಷ್ಟು ಯಾರ ಇತಾರ ಹೇಳಬೇಕ್ರೀ ನೀನು
ಹಾ ಹೇಳ್ತಿೀವಿ ನಾವ್ ಅ್ರ ನಮ್ಮತ್ತ ಈಗ ಹೆಂಗಂದ್ರೆ ನ ಸಣ್ಣ ಹುಡು ಹೇಳಾಕ್ಂತಾರ ಅಂತ ಸ್ವಲ್ಪ ಕೇಳೋದಿಲ್ಲ ಅವ್ರು ಹೋಗಿ ಕೈ ಬಿಟ್ಬ ಬಿಡ್ತಾರ ಹಂಗ ಸ್ವಲ್ಪ
ಹ ಕಲಿತೇ ಅಲ್ರರಿ ಇವಾಗ ಅಲ್ರರಿ ಇವಾಗ ಅಲ್ರರಿ ನೀವು ಗ್ರಾಜುಯೇಷನ್ ಮುಗಿಸ್ಮೇಲೆ ಹೇಳತ್ತೇನೆ ನಾನು
ರವೆ ಅಂದ್ರೆ ಕೆಲ್ಸ ಮಾಡಿ ಅವ್ರ ರೈತರಿಗೆ ಎಲ್ಲ ಕೇರಿ ಬರೋದು ಅದಕ ರವೆ ಮಾಡ್ತಾರ ಈಗ ನಮ್ಮ ಸೀನಿಯರ್ಸ್ ತರ್ಡ್ ಇಯರ್ ಮೂಲದ ಅವ್ರು ಹೋಗಿ ಈಗ ಸೆಪ್ಟೆಂಬರ್ ಅಥವಾ ಜೆ ಆಗಸ್ಟರಾಗ ಹಕ್ಕಾರ ಅವ್ರು ಆ ಎರಡ್ ತಿಂಗಂಗಳ ಯ್ತಿ ಅವ್ರದು
ಹಾ ನಮಗೆ
ವೈಟ್ ಏನ್ರಿರವೆ ನಮಗೂ ಇದೆ ಆದ್ರ ಸ್ವಲ್ಪ ದಿನಗಳ ಕಮ್ಮಿ ಅದವು ಆನಂತ್ರ ಎಲ್ಲೇ ಕರ್ಕೊಂಡ ಹೋಗ್ತಾ ರೆ ನೋಡ್ಬೇಕು ನಮ್ದು ಏನಾಗುತ್ತೆ
ಅಂದ್ರ ಹೋಗ್ತಾರಲ್ರರಿ ಅಂದ್ರ ತ್ರಿ ಸಲಹ ಕೊಡ್ಬೇಕ್ರಿ ಏನ್ ಮಾಡ್ಬೇಕಂತ ಅದ ಚಲೋ ನೋಡ್ರಿ ಕರ್ಕೊಂಡೊಂಡ
ಹಾ
ಮಾಡಲ್ಕರಿ ಹೋಗಿ ಅಲ್ಲಿ ಓದ್ತವಿ ಅಲ್ರರಿ ಹೋಗಿಂದ ಹಳ್ಳಿಗೊಳ ಈ ಒಂದಂದಂದು ವಾರ ಇರುತ್ತಾವಿ ಆ ರೀ
ಅದಕ್ಕಂತ ನಾಲ್ಕನೇ ವರ್ಷ ಅದೇ ಕೆಲ್ಸ ಮಾಡ್ಬೇಕಂದ ಅದಕ್ಕ ನಾಕನೇ ವರ್ಷ ಅದಕ್ಕೆ ಇಟ್ಟ್ರ ಅದನ್ನ ಪೂರ ಎಲ್ಲದಿನಗಳು
ಹಾ ಹೌದ್ರಿ ನೀವ ಅದ್ರಾಗ ಎಲ್ಲಾ ತಿಳ್ಕೊಂಡಿರ್ತರಿ ಇದ ಅ ಎಲ್ಲಾ ಗೊತ್ತಿರ್ತದ ಅದ್ರ ಬಗ್ಗೆ ಹಿಂಗಾಗಿ ಆಮೇಲೆ ನೀವೇ ರೈತ್ರಿಗೆ ಸಲಹೆ ಕೊಡ್ಬೇಕ್ರೀ
ಹಾ ಅದೇ
ಮತ್ತೇನ್ರಿ ಸಮಾಚಾರ ನಿಮ್ಮೂರ್ ಕಡೆ ಹೆಂಗ ರೈತರು ಏಂಗ ಮಾಡತಾರೆ
ನಮ್ ಮೂರ ಕಡೆ ನಾನು ಹೊಲಕ್ ಹೋಗೋದು ಕಮ್ಮ ಯಾವ ಮಠ ಹೋಗಿತಿ ನಾನು
ಹಾನ್ ರೀ ಕಡೆನು ಮಳೆ ನಮ್ಮ ಏದಟ
ಎತ್ತಿ ಆದ್ರೂ ಈಗ ಹಬ್ಬ ಅಲ್ಲ ಸ್ವಲ್ಪ ಅದ್ರಲ್ಲಿ ಬಿಸಿ ಆಗ್ಯಾರ ಹೊಲಕ್ಕ ಆ ಕಡೆ ಹೋಗೋದು ಸ್ವಲ್ಪ ಕಮ್ಮಿ ಬಿತ್ತಾಗ್ಲ ಒಂದ್ರ ಈಗ ಬಿತ್ತಿದ್ ನೋಡ್ಬೇಕಕ್ ಏನ್ ಮಾಡ್ತಾರೆ ಏನು
ಹ್ಮ್ ಆಯ್ತು ಸತ್ತವ ಊರಿಗೋತ್ರಲ್ರ ನೋಡ್ಕೊಂಡು ಬರ್ರಿ ನೆಕ್ಟ್ ಆಯ್ತು ಹ್ಮ ಶುಭರಾತ್ರಿ ರೀ
ಹ್ಮ